ಹಲೋ ಹಲೋ
ಯಾರ
ನಾ ನಿನ್್ ಗಂಡ
ಹಂಟಾ ಏನ್ ಹೆಸರು
ನಮ್ಮ ಹೆಸರು ಶಿವರಾಜ್ ಅಂತ
ಹ ಶಿವರಾಜನ ನ ಆರಾಮಿದಯಾ
ಹಾ ಆರಾಮನೆ ನೀ
ಏನ್ ಸಮಾಚಾರ ಅಪ್ರೂಪಕ ಕಾಲ್ ಮಾಡಬಿಟ್ರ
ಯಾಕ ಮಾಡ್ಬಾರಡ್ದ ಹ ಕೇಳ ಹತಿದ
ಹಂಗೇನಿಲ್ಲ ಆರಾಮಿದೆೇ ನೀನು
ಹಾ ಹ ಹೇಳಿನ್
ಬ್ಯಾಕ್ಗಿದವಲ್ ತಕೊಂಡ
ಹಾ ತಕೊಂಡೆ ಮುಂದೆ ಏನ್ ಮಾಡ್ಬೇಕಂತ ಅಗಕ್ಕೆ ಹಬ ಅಂತತಿದ್ದೆ
ಅಂದ್ರೆ ನಿಂದೇಏನ್ ಸೈನ್ಸ್ ಆಗಿತ್ತ ಏನ್ ಆರ್ಟ್ಸ್ ಆಗಿತ್ತ ಸೈನ್ಸ್ ಆಗತ್ತ ಇವಾಗ ನಿನ್ ಪ್ರಕಾರ ಏನ್ ಮಾಡ್ಬೇಕಂತ
ನನಗ ಐಡಿಯ ಇಲ್ಲ ಅದ್ರ ಬಗ್ಗೆ ಅದಕ್ಕೆ ಹೇಳ್ಬೇಕು.
ನಿಂದೆ ಇಲ್ವಾ ಹ್ಮ್.
ನೀನೀಗ ತೋಗೊಳೋ ಅಥವಾ
ಏ ಬೇಡ ಬೇಡ ಬಿಎಸ್ಸಿ ಓದಿ ನಾಲಕ್ಕ ವರ್ಷ ಓದಿ ಹಂ ಸುಮ್ಮನೆ ಆಮೇಲೆ ಲೈಫ್ ಲಾಂಗ್ ಓದ್ದಂಗ ಅದು.
ಹ್ಮ್.
ಇಂಜಿನಿಯರ್ ಓದ ಇಂಜಿನಿಯರ್ ಮಾಡ್ಕೊಂಬಿಡು ನಾಲಕ್ಕ ವರ್ಷ.
ಇಂಜಿನಿಯರಾ?
ಹ್ಮ್
ಅದು ಇದೆ ಬಟ್ ಹೆಂಗೆ ಅಂತ ಗೊತ್ತಿಲ್ಲಲ್ಲ ನಂಗೆ.
ಇಲ್ಲ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮುಗಸಕೊಂಡು ಮತ್ ಸಿವಿಲ್ ಇಂಜಿನಿಯರ್ ಓದಂತೆ ಎರಡ ವರ್ಷ. ಅದು ಬೆಟರ್ ಬೇಗ ಜಾಬ್ ಸಿಗುತ್ತೆ ಬಾಯ್ಸಗೆ. ಇಂಜಿನಿಯರ್ ಆದ್ರೂ ಇಂಜಿನಿಯರಿಗೆ ಇವಾಗ ಪ್ರೆಸೆಂಟ್ ಅಷ್ಟ ಬೆಲೆ ಇಲ್ಲ.
ಹೌದು ಬೆಲೆ ಇಲ್ಲ ಇವಾಗಾ.
ಹ್ಮ್
ಡಾಕ್ಟರು ಇದೆ ಬಿಎಸ್ ಎಂಬಿಬಿಎಸ್.
ಎಂ ಬಿ ಬಿ ಎಸ್ ಮಾಡ ಮಾಡ್ಕೊಂಡ್ ಬಿಡು ಅ ಇದು ಲಾಂಗ್ ಟರ್ಮ ಕೋಚಿಂಗ್ ಹೋಗೂ ಸಿಇಟಿ ನೀಟ್ ಬರ್ದಿದೀಯಾ?
ಬರಿಬೇಕ ಇನ್ನೂ ಬರದಿಲ್ಲಾ.
ಬರಿಬೇಕಾ? ಅದನ್ನ ಬರ್ಕೊ ಯಾವ್ದಾದ್ರು ಆದ್ರೆ ನೀಟ ಆದ್ರೆ ಬಿ ಎಮ್ ಎಸ್ ಇಲ್ಲ ಎಂ ಬಿ ಬಿ ಎಸ್ಗ ಹೋಗು.
ಹ್ಮ್ ಹೋಗ್ಬಿಟ್ಟು
ಹೋಗ್ಬಿಟ್ ನಾಲಕ್ ವರ್ಷ ಮುಗಸ್ಕೊ.
ಎಲ್ಲಾ ಎಜುಕಷನ್
ಇಲ್ಲಪ್ಪಾ ನಾ ಶಾರ್ಟ ಆಗ್ ಓದೀ ಬೇಗ ಜಾಬ್ ಮಾಡ್ಬೇಕಂದ್ರೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಓದು
ಹ್ಮ್ ಅದ ಎಷ್ಟ ವರ್ಷ್?
ಇಲ್ಲಂದ್ರೆ ಅದು ಎರಡ ವರ್ಷ.
ಎರಡ ವರ್ಷ.
ಪಿಯುಸಿ ಮ್ಯಾಗ ಎರಡ ವರ್ಷ ಟೆಂತ್ ಮೇಲ ಮೂರು ವರ್ಷ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್.
ಸಬ್ಜೆಕ್ಟ್ ಹೆಂಗ ಇರ್ತಾವ ಅದ ಹನ್ನೆರಡ್ ಇಲ್ಲಾ ಹದಿಮೂರ ಇರ್ತಾವ ಅಲಾ. ಇಯರ್ಗೆ.
ಅಷ್ಟೊಂದ ಹೆವಿ ಇರಲ್ಲಾ. ಹಲೋ.
ಸಬ್ಜೆಕ್ಟ್ಸು ಭಾಳ ಇರ್ತಾವ ಏನ್ ಅವ.
ಇಲ್ಲ ಇಲ್ಲ ಕಂಪ್ಯೂಟರ್ ಸೈನ್ಸ್ ಒಂದ ಸಬ್ಜೆಕ್ಟ್ ಇರುತ್ತೆ. ಇನ್ನೆರಡ ಸಬ್ಜೆಕ್ಟ್ ಬೇರೆ ಇರ್ತಾವ ಅಷ್ಟೆ. ಅಂದ್ರೆ ನಮ ರಿಲೇಷನ್ ಅಲ್ಲಿ ಒಬ್ರು ಮಾಡಿದ್ರು.
ಹ್ಮ್
ನಾನ್ ಇಂಜಿನಿಯರ್ ಮಾಡ್ಕೊಂಡಿದ್ದೀನಿ ಮುಂಚೆ ಮಾಡ್ಕೋಬಾರ್ದಿತ್ತು ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಏನ್ ಮಾಡಕ್ ಆಗಲ್ವಲ್ಲ ಓದ್ತಾ ಇದ್ದೀನಿ ಅಷ್ಟೆ ಬಟ್ ಕಾಲ್ಫಾರ್ಮ್ ಬೇಗ ಕರೆಯಂಗಿಲ್ಲ ಇಂಜಿನಿಯರ್ಗೆ ಬೇಗ ಇದು ಆಗಲ್ಲ ಅಷ್ಟೇ
ಹ್ಮ್ ಯಳಂಜಿಲ್ಲ ಯ ಅಚಾನಕ ಚಲ್ಲ ಅಚಾನಕ ಮಾಡಟ
ಇರ್ಲಿ ಎಲ್ರುೂ ಮಾಡದ್ ನಬಾರ್ದ ನಡ
ಕಾರೆಜಟ್ೋಡ
ಇಟ್ಟು ಕೊಡ್ತನಿ ನಿಮ್ಗೆಲ್ಲ
ಮಕ್ಕೇನ ಕದ ಇಲ್ಲ ಬರೋದು ಮಾಿಡೋದನ್ನ ನಾನು ಮಾ್ಿಡ್ತೇನೆಿ ಇಬ್ಬರು ಸೇರ್ ಹಾಕುವ
ಹ್ಮ್
ಹ್ಮ್
ಮತ್ತೆ ಏನ್ಂತೀರಾ ಇವಾಗ ಏನ್ ಮಾಡ್ಬೇಕ ಅನ್ಕೊಂಡಿದೀಯ
ೇಶನ್ ಹೇಕ್ ಮುಗತಿ ಮೊದ್ರ ಮೇಲೆ ಏನ್ ಮಾಡ್ಬೇಕು ಅದೇ ಪ್ರಾಬ್ಲ
ಯಾ ಚಿಂತೆ ಮಾಡ್ತೀಯಾ ಬೇಗ ಜಾಬ್ ಮಾಡ್ಬೇಕಂದ್ರೆ ಯಾವ್ದದು ಮಾಡು ಇಲ್ಲ ಬೇ ಮಿಸ್ ಮಾಡ್ಬಿಡು
ಹ್ಮ ನ
ಅಗ್ರಿಕಲ್ಚರಿಗೆ ಅಗ್ರಿಕಲ್ಚರಿಗೆ ಇದನ್ನ ಹಾಕು ಅಪ್ಲಿಕೇಶನ್ ಹಾಕು ಸೆಲೆಕ್ಟ್ ಆದರೂ ಆಕ್ತೀಯಾ
ಹಾಕ್ತೀನಿ ಹಾಕ್ತೀನಿ ಹಾಕ್ಬೇಕ ಎಲ್ಲ ಆಬೇಕು ಅಲ್ಲ ಇಲ್ಲ
ಇಲ್ವಾ
ಹ ನಟ್ ಮಳೆಯಲ್ಲಂದು ಹಾಗೆ ಹುಡ್ಕೊಂತೀರ ಹ್ಮ ಹೇಳ ಮತ್ತೆ ಏನ್ ಮಾಡ್ಬೇಕು ಏನಿಲ್ಲ
ಹೇಳಿದ್ನಲ್ಲಾ
ಹಲೋ
ಇಂಜಿನಿಯರ್ ಮಾಡಿಬಿಟ್ಟು ಬೆಟ್ಟರು
ಇಂಜಿನಿಯರ್ ಮಾಡಮಾ ನಾನ ಎಕ್ಸಾಮ್ ಬಿರ್ತೀನಿ ಎಕ್ಸಾಮ್ ಹೌದು ಕಲ್ಫಾರ್ಮಾ
ಮತ್ತೆ ಇವಾಗ ಎಲ್ಲಿದೆಯಾ
ಇವಾಗ ನಮ್ಮೂರಲ್ಲಿ
ಆದ
ಆಾಲಗ ನೀ
ಪರ್ಸೆಂಟೇಜ್ ಎಷ್ಟಾಯಿತು
ಅಂತ ಇದೆ ಒಂದು ಏಯ್ಟಿ ಫೈವ್ ಆಗಿದೆ
ಎಷ್ಟು ನೈಂಟಿ ಫೈವ್ ಏಟಿ ಫೈವ್ ಚೆನ್ನಾಗಿ ಮಾಡಿದೆ ಎಲ್ಲ
ಹ್ಮ ಪರ್ ಸೆಂಟಜ್ ಆಗತ್ತತಿ ಮತ್ತ ಏನ ಆಗತ್ತಾನತ
ಮತ್ತೆ
ಹ ನಿದೆ ಎಷ್ಟಾಗಿತ್ತು
ಒಂದು ನೈಂಟಿ ಫೈವ್ ಆಗಿತ್ತು
ನೈಂಟಿ ಫೈವ್ ನೈಂಟಿ ಫೈವ್ ಆಗತ್ತಾ ಅದರ ಗ್ರೇಟ್ ವ ನೀವು
ಬಂಗ ಗ್ರೇಟ್
ಅಲ್ಟಿಫೈ ಮಾಡವ
ಹ್ಮ್ ನನ್ ಸಿಕ್ಕತ್ತು ಎಮ. ಬಿ. ಬಿ. ಎಸ್. ಸೀಟ್
ಹ್ಮ್ ಆಗ್ಬಿಟ್ಟಾ
ಬಟ್ ನನಗಿಷ್ಟ ಇಲ್ಲ
ಹೇ ದೇವಳ ಯಾಕೆ ಇಷ್ಟ್ ಇಲ್ಲಾ ಅವಾಗ್ ಇಂಜಿನಿಯರಿಂಗ್ ಮಾಡಿವ ಸುಮ್ನ
ಮನೇಲಿ ಇಂಜಿನಿಯರ್ ಇಂಜಿನಿಯರ್ ಅಂದ್ರರು ಇಂಜಿನಿಯರ್ ಮಾಡಿಸಿದ್ರು
ಮನಬ ನೀನ್ ಹದಲ್ ಮನತ ಹ್ಮ್
ಓದೋದು ನಾನೇ ಆದರೂ ಹ್ಮ್ ಚ ಅವ್ರ ಆಸೆ ಹೆಂಗಾದರೂ ಓದಬೇಕ ಓದಬೇಕಗತ
ಅವರಸೆ ಅಂತ ಓದಿದರ ಏನು ಮುಂದಗ ಹೆಂಗ ಆಗತ್ತ ನಮ್ಮ ಮಾಸ ನವುದು
ಹ್ಮ್..
ನಿಂಗ ಎನ ತಾಸ ಆಗತ್ತ.
ನನಗು ಬಿ. ಎಂ. ಎಸ್. ಮಾಡಬೇಕಂತ ಇತ್ತು
ಹ್ಮ ಮಾಡ್ತಾ ಅದ ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡಿ ಅದ ಚೆನ್ನಾಗೈತಿಯ
ಹ್ಮ್
ಎಷ್ಟು ವರ್ಷ ಆಯತಿ ಈಗ ಮುಗದ ಇಂಜಿನಿಯರಿಂಗ್
ಇನ್ನೂ ಇಲ್ಲ ಇದು ಫೈನಲ್ ಇಯರ್
ಎಂ ಎಲ್ ಯಾರಿಗಾ
ಹ್ಮ
ಹ್ಮ್ ಮಾಡ್ಕೊಂಡ ಅಲ್ಲ ಹೋಗ ಬೇಕು ಏನ ಇಲ್ಲಾ ಮುಂದ
ಬೆಂಗ್ಳೂರ್ ಬೆಂಗ್ಳೂರ್ಗ ಹೋಗ್ಬೇಕ ಅನ್ಕೊಂಡಿದೀನಿ.........
ಹ್ಮ್
ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ.
ಮದವೇ ಆಬಿಡ ಸುಮ್ಮನೆ ಏನ್ ಮಾಡ
ಮುಳಿಗೆ ಆಗಾಲಾ
ಹ್ಮ್ ಯಾವ ಒಳ್ಳೆ ಪಾರ್ಟಿ ನೋಡಿ ಮದುವೇ ಆಗಬಿಡು
ಪಾರ್ಟಿ ಅಂದರೆ....
ರಿಚ್ ಪಾರ್ಟಿ
ಓ ಮೀನ್ಸ ಹಂಗೆ
ಹ್ಮ್ ಹಂಗೆ ರಿಚ್ ರಿಚ್ ರ ನೋಡಿ ಮದವೆ ಆಗ್ಬಿಡು ಇಂಜನಿಯರ ಮುಗಿಸಿ ಯಾ ಯಾರ ಸಿಗತಾರೆ ಅಂತವಾಲಾ ಇಟ್ಟಗುಂಡಬಿಡು.
ಹ್ಮ್ ನೀನು
ನಮ್ಗೆ ಯಾರು ಕೊಡ್ತಾರಾರೆ ಹ ಅವ್ರ ಹೆಂಗ ಅದವಿ ಯಾರ ಕೊಡಲ್ಲ ಕನ್ಯಾನ ಕೊಡಲ್ಲ
ಯಾಕ ಕೊಡಲ್ಲ.
ಕೂಡಲ್ಲ ನಮಗೆ ಯಾರ ಕೂಡಾತರ ಏನ್ ಅಯತಿ ಅಂತ ಕ.....
ಏನಐತ ಎಂ. ಬಿ. ಎಸ್ ಓತಿಯಾ ಇವಾಗ ನೆಕ್ಸ್ಟ್.
ಆ ಓದಿದರಲಾಟಾ ಏನು ಕೊಡಲ್ಲಂಗ ಹಂಗಗೆ ಆಬಿಣ.. ಹೇಳ ಒಂದ್ ಕಡೆ ಅನ ಇದ್ದರು.
ಇದ್ರೆ ಹೇಳತನಿ
ಪ್ರಿ ಅದಿ ಮಾಡು ಪ್ರಿ ಅದಿ ಹೇಳಂದ.
ನಾಯಿ ಮತ್ತೆ ಮನೇಲೆಲ್ಲಾ ಆರಾಮಲ್ಲ...
ಎಲ್ರು ಆರಾಮ್ ಅದಾರ ನಿಮ್ಮ್ ಮನೆಲ್ಲಿ
ನಮ್ಮ ಮನೇಲಿ ಎಲ್ಲರೂ ಆರಾಮ್ ಇದರ ರಿ.
ಹ್ಮ್ ಅಂತಳ ಅಲಾ.
ಹ್ಮ್.
ಹಚ್ಚಿದ್ರೆ ಎಲ್ಲ ಹಚ್ಬೇಕು ಅಂದಕೊಂಡಿದ್ಯಾ.
ಅದೇ ಎಲ್ಲಿ ಅಚ್ಚಬೇಕ ಮುಕ.
ನಾನಿವಾಗ ಹಚ್ಚಿರೋ ಚಿಕ್ಕಮಂಗಗಳೂರು.
ಚಿಕ್ಕಮಂಗಳೂರು ಅಚ್ಚಿಯಾ.
ಹ್ಮ್.
ಚೆನ್ನಾಗೈತ.
ಓಹ ಚೆನ್ನಾಗೈತೆ ನೀ ಮುರಡಿ ಮುರಡಿ ಆ ಕಡೆ ಅಚ್ಚು.
ಮುರಡಿ.
ಹ್ಮ.
ಹ್ಮ್ ಹ್ಮ್ ಅಸ್ತನಿ ಕಾಸ್ಟ್ ಕಾಸ್ಟ್ ಹೆಂಗಾಗುತ್ತಾನ ಅವಾಗ.
ಬಟ್ ಬೆಂಗಳೂರೆಲ್ಲ ಬೇಡ.
ಬೆಂಗಳೂರಾಗ ಏನಿಲ್ಲ ಬಿಡು ಅಲ್ಲಿ ಬರೆ ಬಿಲ್ಡಿಂಗ್ ನೋಡ್ಬೇಕು.
ಚಿಕ್ಕಮಂಗ್ಳೂರು ಅಚ್ಚು ಇಲ್ಲಾಂದರೆ.
ಇಲ್ಲಂದರೆ ಮಂಗಳೂರು.
ಹ್ಮ್.
ವೇದರ ಚೆನ್ನಾಗಿತ್ತಲ್ಲ ಅಲ್ಲಿ.
ವೆದರ್ ಚೆನ್ನಾಗ ಗೈತೆ.
ಮುಗ್ಗನ ಮೂಡದೆ ಚಂದ. ಎಷ್ಟು ವರ್ಷ ಆಯ್ತು ಇವಾಗ ಅಲ್ಲಿ.
ಈಗ ಬಂದು ನಾಲ್ಕು ವರ್ಷ ಆಯ್ತು.
ಸುಮ್ನೆ ಅಲೇದೆಯಾ.
ಮಿಲಿಗಿ ಕುಂತೆದೀಯಲ್ಲ.
ಯಾರ.
ಹಲೋ.
ಹಲೋ. ಏನ್ ಆಯ್ತ ಪೂರ್ಣಿಮಾಗ. ಹಲೋ. ಹಲೋ ಕೆಳ್ಸತ್ತಾ. ಹಲೋ.
ಹಲೋ.
ಮಾತಾಡ ಕೆಳಸತ್ತಿಲ್ಲ.
ಕೇಳಸುತ್ತ ನಮ್ಮ ಬ್ಯಾಚಲ್ಲಿ ಪೂರ್ಣಿಮಾ ಅಂತ ಇದ್ಲು.
ಹಾ.
ಹ್ಮ್ ಹೌದು. ಅವಳು ನಾನ್ ಸೇರಿ ಅವಳು ನನ್ನ ಜೊತೆನೆ ಓದ್ತಿದೆ ಪಿ ಜಿ ಮಾಡ್ಕೊಂಡಿದ್ದಿವಿ ಇಬ್ರು ಸೇರ್ ಬಿಟ್ಟು.
ಪಿಜಿ ಅಲಿ ಇದೀರಾ. ಎಷ್ಟ ಅಗತ ಪಿಜಿಗೆ.
ಹ ಪಿಜಿ ಬಂದುಬಿಟ್ಟು ತಿಂಗಳಿಗೆ ಆರು ಸಾವಿರ.
ಇಬರ ಇದೀರಾ ಅಂಗ ಅಂದ್ರ ರಾಮುಲ.
ಈ್ದಾರೆ ಬೇರೆ ಬೇರೆ ನಮ್ಮಿಂದ ನಮ್ಮೂರು ಸೈಡಿಂದ ಹೋಗಿದ್ದು ನಾವಿಬ್ರು ಕಾಲೇಜ್ ಮಾತ್ರ ಸಹ ಕೈತೆ
ಹ್ಮ್ ಸರಿ ಬಾಯ್
ಸರಿ ಬಾಯ್ ಬಾಯ್ ಬಾಯ್